ಹಲೋ ಮಾ ನೀಜ ಬ--ಲ್ಲಾ ಸರಿ ನಿನ್ನ ನೀನಾಚಿ ಚೆನ್ನ್ ಮಾಡಿದ್ದು.
ಅಲ್ಲ ನೀಮ್ ಮತ್ ಬರ್ತ ಬರ್ತ ಮಾಡೆ ಅದ ಕುಂತ ನ ಅದಕ್ಕೆೇಂದ ಬರಲ್ಲ ಅದಕ್ಕೆ ನಾ ಸುಮಾರುತ್ತೊಂಗ ಹಚ್ಚಚಗ್ ಬಂತದ.
ಹೌದಾ.
ಇಲ್ಲ ಅದು..
ಮೊಹಮ್ಮತಾ.
ಅವಾ ನಮ್ಮ್ ದೋಸ್ತಾ ಆಚು ಬಿಟ್ಟಾಪ್ಪನುು.
ಹ್ಮ್.
ಹಂಗಾಗಿಿದೈತ ಒಂದ್ ಕಟ್ು ಮಾಡನಿ ಈಗ ನಾನು ಒಂದೇನಲ್ಲ..
ಹ್ಮ್.
ಯಾವ ಮಾತಿ ಅನ್ನ ಸಮಾಚಾರ ಊಟ ಮಾಡಿದಲ್ಲ.
ಹೋಟಾ ದಂಗಾ.
ಹಾ ಹೇಳನೋಡಪ್ಪಾ.
ಹ್ಮ್ ಏನ್ ತಿಂದಿದೀಯಾ.
ಅನ್ನ ಸಾರಪ್ಳ.
ಹ್ಮ್
ಅದೇ ಅದ ಬಿಟ್ರ ಮತ್ತೆ ಏನಲ್ಲೋಡ.
ಹ್ಮ್.
ಹ್ಮ್. ಅಭಿ ಊಟ ಏಲ್ಲಪ್ಪ.
ಹ್ಮ್.
ಹ ಸತ ಗರಿಗ.
ಮತ್ತೆ.
ಅಲ ಏನಬ ಮತ್ತೆ. ಹಲೋ ಅಸಲ.. ನಂಬೆ ಕೆ ಈಗ ದೋಸ್.. ಗೆಸರ್ ಬಲ್ ನಂಬಿಕಿರ್ತಲ್ಲ..
ಹ್ಮ್ ಹ್ಮ್.
ಅದು ಒಂದ ಮುಚೆ ಅವ್ನ್ ಸಲ ಹೋಗಬಾರ ಒ ಮರೋದು ಹೋಮೆ. ಪ್ರತಿ ಆಯ್ತಿ ಇನ್ನೊಂದ್ ಸಲ ಬಗ್ಗೆ. ಯಾಡುಸ್ ಬರೆ..
ಹ್ಮ್.
ನೀನ್ ಹೆಂಗಯ್ತಪಾ ನನಗಂತರು ಒಂದ್ಸಲ ನಂಬಿಕೆ ಹಿಂಗ ಹೋಯ್ತ ಅಂದ್ರ ನೆಸ್ಟ್ ಯಾರಿಗೂ ಮತ್.. ಮತ್ತೆ ಹೋಗಕ್ಕ ಮನಸ ಆಗಲ್ಲ ಹೌದಾ ಇಲ್ಲ.
ಹೌದೌದು.
ಹಂಗ ಆದ ಅದಕ್ಕೆ ಹೆಂಗಿದ್ದಾಗ. ಅರಾಮ್ ಪಾ ನಿನ್. ಅಷ್ಟೆ ಹ ಅಲೋ ಆಗ್ಯಾದ್ ಆಗ್ಯಾದ.. ಅಲ್ಲ ಒಂದ್ಸಲ ನಂಬಿಕೆ ನಂಬಿಕೆ ಹೋಯ್ತ್ ಅಂದ್ರ ಮತ್ತೆ ಇನ್ನೋದ್ಸಲ ಆ ಜಾಕ್ ಹೋಗ್ಬಾಡ್ದು ದೋಸ್ತ.
ಹ್ಮ್.
ನಿನ್ ಗುಡಾಗ್ ದೋಸ್ತ್ರ ಎಷ್ಟ್ ಮಂದಿ ಬ್ಯಾಚ್ ನಿಮ್ದ್.
ಹ್ಮ ತುಂಬಾ ಇದೆ ಯಾಕ.
ಅಲ್ಲಾ ಅಂಜಾದ್ ಎಷ್ಟು ಮಂದಿ ಒಂದು ಈ ಹದನೈದ ಜನ
ಹ್ಮ್
ಹದ್ನನೈದ ಜನದಾಗ ಎಷ್ಟು ಮಂದಿ ಕ್ಲೋಸ್ ಆಗಿದ್ದೀರಿ ನೀವು
ನಾವ
ಹಾ
ಒಂದ ಏನ್ ಒಂದ್ ಹತ್ತ ಜನ ಕ್ಲೋಸ್ ಇವಿ
ನಾನ್ ಎಷ್ಟು ನೋಡಪ್ಪಾ
ಹ್ಮ್
ನಾವು ಕ್ಲೋಸ ನಾವು ಬಾಳ್ ಜನಕ್ಕ ಕ್ಲೋಸ್ ಇಲ್ಲ
ಹ್ಮ್
ನಾವೊಂದು ಹತ್ತು ಜನ ಅಂದ್ರ ಅಂದ ಎಂಟ್ ಜನಪ್ಪ ಎಂಟ ಇಲ್ಲ ಏಳು ಜನ ಅಷ್ಟೇ ಕ್ಲೋಸ್ ಉಲ್ಕಿದೊರಲ್ಲ ನಮ್ಗೆ ಇಲ್ಲಲೆ ಕೆಲ
ಹ್ಮ್
ಹ್ಮ್ ಹ್ಮ್ ಬೇಡಂತ ಬಟ್ಟು ಮಟ್ಟು ಮೇಲೆ ಆಯ್ತು ಮತ್ತೆರಿಗೆ ಹೋಗಕಿ ಹೋಗ್ಬಡ್ದ
ಹ್ಮ್
ಹೌದ ತಾನೆ
ಹೌದೌ ಹೌದ
ಹ್ಮ್ ಅವ್ರ ಏನಅದ ಅವ್ರ ಪಾಡಿಗೆ ಅವ್ರ ಇರಬೇಕ ನಮ್ಮ ಪಾಡಿಗೆ ನಾವ ಇರಬೇಕ
ಹ್ಮ್
ನೀವ ಹೇಳತಾ ಇರೋದ ನಿಜಾ
ಹು
ಏನ್ ಉಣ್ಣತಿ
ಈಗನೊ ಒಂದ್ ಸಲ ನಮಗೂ ಅನ್ಸತೇತಿ
ಆದ್ರ ಕೂಡ ನೀ ಹೇಳ್ತಾಇರೋದ ನಿಜ ಇದೆ ನಂಬಿಕೆ ಇಡಬೇಕ ದೋಸ್ರಲ್ಲಿ
ಹಾ
ದೋಸ್ತರ ಹತ್ರ ನಂಬಿಕೆ ಇಡ್ಬೇಕು ಅಂದ್ರೆ ನಂಬಿಕೆ ಇಡ್ಲಿಲ್ಲ ಅಂದ್ರ ಹೆಂಗೋ
ನಂಬಿಕೆ ಇಡ್ಬೇಕಪ್ಪ ನಂಬಿಕೆ ದ್ರೋಹ ಮಾಡಿದ್ರೆ ಹೆಂಗಂತ ನಾ ಅಂತೀನಿ
ಹ್ಮ ಹ್ಮ
ಹೌದ್ತಾನೆ ಮಾಡ್ಬಿಡ್ತಾನೆ ಅದು ನಂಬಿಕೆದ್ರೋ
ಹೌದಾ
ಹ್ಮ ಒಂದ್ಸಲಾ ನಂಬಿಕೆ ಇಟ್ಟ ಮೇಲೆ ನಂಬಿಕೆ ಉಳಸ್ಕೊಬೇಕ್ ನಂಬಿಕೆ ದ್ರೋಹ ಮಾಡಬಾರದ
ಹ್ಮ
ನಂದೇ ಹಾಕೋದ್ದ ನನಗೇನ ಆಗಿಲ್ಲ ನಂಬುದೇ ಎಲ್ಲ
ಹ್ಮ್
ಮಾತಯಾವಾಗ್ ಕೂತ ಬೇರೆ ಯಾವ್ದ ಮಾತ
ಹೌದಾ
ಹ್ಮ ನಾವಲ್ಲರ ಚಲದೋಣ್ಣಪ್ಪಾ ಯಾರೊಬ್ರು ಮಾತ್ ಹಿಂಗಿ ಹಿಂಗೇ ನಿಲ್ಲ ಹಂಗೇನ್ಇಲ್ಲಾ ನಮ್ದ್
ಹ್ಮ್
ಎಲ್ಲಾರು ಚೊಲೊದಿವ್ ನಾವು.
ಹ್ಮ್ ನಮ್ ನಮ್ ದೋಸ್ತು ಚೆನ್ನಾಗಿದೆ.
ಹಾ
ಅವ ನಾವು ಎಲ್ರರು ಒಂದೇ ತರ ಇದೀವಿ ನೋಡಪ್ಪ
ಹಾ ಹಾ
ಹ್ಮ್
ಏನ್ ಪಾರಟಿ ಗೀಟಿ ಮಾಡ್ತರಿ ನೀವು
ಪಾರ್ಟಿ ಮಾಡ್ತಿವಿ ಯಾವಾಗಾದ್ರೂ ವರ್ಷಗೂ ಅನ್ಸದೆ ಎರ್ತೈದ ಅಷ್ಟ
ನಾವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ
ಹ್ಮ್
ಆ ವರ್ಷಾಗ ಒಂದು್ ಎಂಟತ್ ತಲ ಮಾಡಿ ನೋ ನಾವು
ಹ್ಮ್
ಬರೀ ವ ತಿಂಗಗಳಳಿಗೆ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ತಿಂಗಗಳಗ ಒಂದ್ಸಲ
ಹಾ
ಮಾಡೋದೇ ಮಾಡೋದು ಪಾರ್ಟಿ ಮಾಡೋದೇ ಮಾಡೋದುಟಾ
ಹ್ಮ
ಎಲ್ಲ ಜಗ್ಗ ಮಾಡಿ ಪಾಟಿ ಪೀಟಿ ಎಲ್ಲ ಹೋಗಲ್ಲ
ಹ್ಮ್ ಅಷ್ಟೊಂದ್ ಮಾಡಿದ್ರರು ಪಾರ್ಟಿ ನೀವು
ಹೌದಪ್ಪಾ ಜಗ್ಗೆ ಮಾಡಿ ಪಾಟಿಾಸ್ೋಡಣ ನಾವು
ಹ್ಮ್
ಪಾಟಿಬುಟ್ಟ್ರ ಏನಿಲ್ಲಪ್ಪ ರೇ ಪಾಟಿ ಪಾಟಿ ನಂಬದು
ಹ್ಮ್
ಹ್ಮ್
ನುಲ್ಲಪ್ಪ
ಹಾ ಬಾಳ್ ಬಾಳ್ ಮಾಡಿದ್್ರ ನಾವು ಎಲ್ಲಪ್ಪ ಮಾಡಿ ಪಡಿ
ಹ್ಮ್
ಮಾಡ್ಬಂತ ನೀ ಯಾನ್ ಮಾಡತ್ ಮಚ ಏನ್ ಮಾಡಕ್ ಆಲ್ಲ
ಎಲ್ಲಾ ಹುಡುೂರು ಒಂದಣಕಿ ಹಕಲ್ಲ ಹುಡಗರುಲ್ಲ ಸೋಕ ಅ್ರ ಮಾಡ ಹಕಿಲ್ಲ ಅಂದ್ರೆ ಮಾಡಕ ಹೋಗ್ಬಿಡ್ದು
ಹ್ಮ್
ಹ್ಮ್ ಹತಾನೆ
ಹ್ಮ್ ಮಾಡ್ಬೇಕು ಏನ್ ಮಾಡ್ತಯಾ
ಎಲ್ಲರಿೂ ಓದ್ಕಿದ್ರೆ ಅಷ್ಟೇ ಮಾಡ್ಬಬೇಕಲ್ಲಂದ್ರ ಮಾಡಕ ಹೋಗ್ಬಾರ್ದ ಸುಮ್ಮನೆ ಅವ್ರ ಮನಸರ ಬರ್ಬೇಕು
ಹ್ಮ್
ಹಾ ಮಾಡ್ಬೇಕು ಚಲಕೊಂಡಾಗಲ್ಲ
ಹ್ಮ್
ಹೇಳ ಮತ್ತೆ
ಮತ್ತೇನನ್ ನೀನ್ ಹೇಳ್ಬೇಕಪ್ಪ ಏನಾದ್ರರು ಹೇಳು ಚೆನ್ನಾಗಿ ಏನ್ ಮಾತಾಡ್ತಾ ಇರ್ ನೀ ನಾನೇ ಎಲ್ಲಾೇಬೇಕು ಯಾವ್ದ ಯಪಿಗೆ ಏನಂದ್ರರು ಏನಾದ್ರರು ಹೇಳಪ್ಪ ಗರು
ಹಏಳ್ತಿಲ್ಕೋಣ ಎಲ್ಲಟ ನಂಬಿಕೆ ಬಗ್ಗೆ ಇದೆ ಮೆತ್ತರ ಬಗ್ಗೆ ಅಂಜಳ ಮೋಸ ಬಗ್ ಅಂದಯ
ಹ್ಮ
ಮೋಸ ಮೋಸ ಹೆಂಗ್ ಮಾಡ್ಬೇಕ ಅಂತ ಹೇಳೇಳಂದೆ
ಹ್ಮ್
ನಿನಗ್ ಒಂದ್ ನಿನಗ್ ಒಂದ್ ಸಲ ನಂಬಿಕೆ ಕಳ್ಕಂದ್ರೆ
ಹ್ಮ್
ಇನ್ನೊಂದಂದು ಸಲವಿಗೆನ್ ಮ ನಂಬಿಕೆ ನೀನ್ ಅವ್ ಮೇಲೆ ನಂಬಿಕೆಡಬಾಡ್ ಕೊಟ ಮೋಸ ಮಾಡ್ಬೇಕ ಕೊಟ್ಟಟ ಹೆಂಗ ಮಾಡ್ಬೇಕು ಮಾಡಬೇಕು ಕೊಡ ನೀ ಯಾವವುದಕ್ಕ ನೀ ಹೇಳ್ಬಾರ್ದು ಕೇಳ್ಬಾರ್ದು
ಹ್ಮ ಹ್ಮ್
ಚೇಂಜ್ ಎಪ್ಪಡ ಮನುಷ್ಯ ಚೇಂಜ್ ಬಾಬೋಗಿ ಮನುಷ್ಯ
ಹ್ಮ್
ಹ ತಾನೇ ಇದು ಆಪ್ತಾ
ಹ್ಮ್
ಹ್ಮ್ ಹಂಗ ಆವುಕ್ಕೊಂಡೆ ನೋಟಾ
ಹ್ಮ್ ಇನ್ನ ಅ್ರೆ ದೋಸ್ತಿ ಆಗಿರ್ಬೇಕ ನಂಬಿಕೆ ಇರದೆ ನಂಬಿಕೆ ಅಂದ್ರೆ ಕಂಟಿನ್ಯೂ ಹ
ನಂಬಿಕೆ ಇರುತ್ತೆ ಹ ಹಂಗಿರ್ಬಕ್ ಅಂದ್ರೆ ಪಾಳ ಎಲ್ಲಾಂದ್ರೆ ಇಲ್ಲ ಅದ
ಹ್ಮ್ ಮೊನ್ನೆ ಏನ
ವಾಲಿಬಾಲ್ ಆಡ್ತ ಮನ್ ಮರ ವಾಲ ಯಾರು
ಯಾರ ಹೇಳಿದ್ರೆ ನೀನ್ ಹುಷಾರ ಅಂತ ಹುಷಾರಲ್ಲ ಅಂತ ಹೌದಾ
ಇಲ್ಲ ಬಾರ್ರ್ ಹಂಗೇನಲ್ಲ ಅದೇ ತೆದು ಬೇನಂದ ಆಗಿತ್ತು ಇಷ್ಟ ಎ ಬಿ ಮೆತ್ತೆನಲ್ಲ ಕಬ್ಣ ಬಿಡ್
ಹ್ಮ್
ಅದ ಬಿಡ್ರ ಮತ್ತೆ ಇನ್ನುಣನಗ
ಹೌದಾ
ಹಾ
ಹ್ಮ್
ಹ್ಮ ಮತ್ತೆ ಏನ್ ಹಳ್ತಾ ಇದ್ದೆ ನಾನು ಹ್ಮ್ ಏನ್ ಹತಾ ಇದನಪ್ಪಾ ನೀ ಏನಂದ ನನ್ಪಯ ಬಿಡ್ತನೆಗ ಹಲೋ ಇ ನನಪ್ದ ನಂಬಿಕೆ ಅಲ್ಲಾ ನಂಬಿಕೆಜಲ್ಲ ಆ ದೋಸ್ತರು ಬಿಡವಾಗ ನಂದಿಕೇರ
ಹ್ಮ್
ಒಂದೊಂದ್ ಅಷ್ಟೇ ನೋಡ ಬಾಳ ಮಂದಿ ನಂಬಿಕೆ ಹಯ್ಕಲ್ಲ
ಹ್ಮ್
ನಂಬ್ಕನದಂತ ಅವ್ರಿಗ ಏನ್ ಗೊತ್ತಿರಲ್ಲ
ಹ್ಮ
ಹಾಗೆ ಅಂತರೆಲ್ಲ ಇದೆ ಹಾಗ.
ಹ್ಮ
ಏನ್ ಮಾಡಕ್ ಬರಲ್ಲ.
ಹ್ಮ
ಹದ್ತಾನೆ..
ಹೌದು!
ಏ ಒಬ್ಬನಿದೆ ಮನೇಲಿ...
ಹೌ ಕುತ್ ಬಂದನ್ ನೋಡು.
ನಿನ್ ಫ್ರೆಂಡ್ಸ್ ಎಕಡೋ್ರು...
ಹ್ಮ್
ನಿನ್ನ ಫ್ರೆಂಡ್ಸು.
ಫ್ರೆಂಡ್ ತು ಎಲ್ಲ ಅವರು ಒಳಗಡೆ ಹೋಗಿದಾರ.
ಹಾ ಹಾ
ಹ್ಮ್
ಹ ಅಾ ಒಂದೊಂದ್ ಗಾಡ ನಾಲ್ ನಾಕ ಮುಂದ ಹೋಗ್ತಾರೆ
ಆಕ
ನಿಮ್ಗೆ ಕಖಾನಾಪುರಕ್ಕೆ ಹೋಗಿದ್ರು
ಯಏಕ
ಅ ಹಂಗೆ ಸುಮ್ಮ ಹೋಗ್ತಾರ ಬರ್ತಾರ ಕಾಣಪುರ್ ಇಲ್ಯ...
ಹ್ಮ್
ನೀನ್ ಮಾಡ್ತೇ ಕಾಲು...
ಹಾಾನಾ ಇವಾಗ ಮಾಡ್ತೀನ ನೋಡ.
ಹಾ ಮಾಡಿದ್ರಾಗ ಇರ್ತೇನೆ ಅದ್ರಾಗ ಹೋಗ ಎಲ್ಲಿಗ್ ಹೋಗಲ್ಲ.
ಹಾ
ಮಾಡು ಆಯ್ತಾ...
ಮಾಡ್ತೇನಿ ಏನ ಕೇಳ್ಪಟ್ಟೆ...
ಹಾ
ಏನೋ ಮನೆ ಏನ ಹೇಳುದವರ್ಪ್ಪ ನಿಮ್ ಬಗ್ಗೆ ಯಾರೋ...
ಸರಿತ ಮಲ್ಲ...
ಹಾ ಸರಿ ಮಗ ಸರಿ ನನ್ಗ ಒಂದ ಕಾ ಬರ್ತದೆ...
ಸರಿ ತಗಡ.